ಆಯ್ತಾ ನವಿನ
ಒ ನೆಂಬರ್
ಎಾಯ್ತ ನೋಡ ನೀವು ಇದವತ್ತ
ಎಲ್ಲಿಗೆಲ್ಲ ಶಾಪುರ್ ಕಾಲೇಜ್ ಊ ಇದ
ಹಾ ಹಾ
ಹ್ಮ ಕಾಲೇಜ್ ಹೋಗಿ ಬಂದು ನರ್ಸಿಂಗ್ ಮಾಡಿದ್ದೆ
ಅದು ಬ ಎಸ ನ ಸಿಿಂಗ ಜಿಯಾನಮ್ಮ ಜೇನಮ್ಮ ಹ್ಮ್ ಹ್ಮ್ ಏನ ಅದು ಆಡ್ ಬರ್ತಾರೆ ಸೈನ್ಸ್ ಮಾಡಿದಾರ ಅಷ್ಟೇ ಅ ಆದ ಹಾ ಹ್ಮ ಪಷ ಮಸಕಾನ ಒತಾ
ಹಾ ಪಿಯೂಷ ಮುಕ್ಷ ಇರಬೇಕು ಹಿಂದಿ ಸಬ್ಜೆಕ್ಟ್ ಆಗಿರ್ಬಾರ್ದು ಇಂಗ್ಲೀಷ್ ಇರ್ಬೇಕು ನೀನೆ
ಮಿಕ್ಸ್ ಇಂಗ್ಲೀಷ್ ಇರ್ಬೇಕ ಅದಕ್ಕೆ
ಹಾ
ಹಾ್ಕ್ಕೆ ಿಫ್ಟಿ ಮಾರ್ ಅಂತ ಇರಬೇಕ ಅಂದ್ರ ಹಿಂಗ ಫಿಫ್ಟಿ ಮಾರ್ಕ್ಸ್ ಇದ್ರೆ ಅಷ್ಟೇ ಎಲಿಜಿಬಲ್ ಅಂತ ಜ ಎನ್ಮ್
ಹ್ಮ ಈ ಪಾಸ್ ಆದ್ರೆ ಸಾಕ ಇದಕ್ಕೆ ಹ್ಮ್ ಜೇನಂಬರಕ್ಕ ಮ್ಯೂಸಿ ಕ್ಲಿಯರ್ ಇರ್ಬೇಕು ಹ್ಮ್
ಹ್ಮ ಹ್ಮ್ ಅಂಗಂದು
ನಿಂದ ಏನ್ ಮಾಡಿದ್ದ್ು ಮತ್ತೆ ಇವಾಗ ಫಸ್ಟ್ ಮುಗೀತ್ ನಂದ. ಹ.
ನಾನ್ ನೋಡಪ್ಪ. ಬಿ ಎ ಮಾಡೀಿನಿ ಬೆಂಗ್ಗಳೂರಲ್ಲೇ.
ಹಾ ಹಾ.
ಹ್ಮ್ ಇನ್ನೊಂದ್ ಸಮ ಇದೆ ಸಮ್ ಬರುದನಿ ಅಂದ್ರೆ ಆಯ್ತು.
ಹೌದಾ ಮತ್ತ ನೆಷ್ಟಟ್ ಏನ್ ಪ್ಲಾನ್. ಬೇಡ ಯನ.
ಮುಂದೆ ನಾನು ಎಮ್ಮ ಎ. ಮಾಡೋಕ ಅಂತ ಮಾಡ್ಕೊಂಡಿನಿ ಯಕೆ. ಯಾಕೆಂದ್ರೆ ಮುಂದೆ ಎಂ ಎ ಮಾಡಿ ಬಿ ಎಡ್ ಮಾಡಿ ಅಂದ್ರೆ ಮುಂದೆ ಟೀಚಿಂಗ್ ಕಲ್ಲ. ಆಗ್ಬಹುದು ಎಲ್ಲರ ಕಾಲೇಜ ಅಲ್ಲಿ ಹ್ಮ ಪ್ರೊಫೆಸರ್. ಂದ. ಬೆಂಗ್ಳೂರಲ್ಲಿ ಚೆನ್ನಾಗಾವ ಕಾಲೇಜು ಬಿ ಎ. ಬಾರಿ ನಾಲೆಜ್ ಟೀಚರ್ಸ್ ಇದದಾರ. ಹ್ಮ್ ಹದ ನಿಮ್ದ ಹೆಂಗೆ ಫ್ಯೂಚರ್ ಮುಂದೆ ಹಂಗೆ ಈಗ ನರ್ಸಿಂಗ್ ಮಾಡಿ ನೀವು. ಹ.
ನಮ್ ನಮ್ ನ. ನರ್ಸಿಂಗ್ ಮಾಡಿ ಇದ್ರ ಮೇಲೆ ಜಾಬ್ ಮಾಡ್ಕೋಬಹುದು ಮತ್ತ ಇಲ್ಲಾಂದ್ರೆ ಇನ್ನ ಎರಡು ವರ್ಷ ಇರುತ್ತ ಪೋಸ್ಟ್ ಬೇಸಿಕ್ ಅಂತ. ಅದನ್ನು ಮಾಡಬಹುದು. ಬರ ಜಾಬ್ ಅಂತ ಅಷ್ಟ. ಲ್ಲ ಇದಕ್ತ್ತೆ ಇದ್ರ ಮೇಲೆ ಕಿಚನ್ ಎಲ್ಲಾದ್ರ ಕ್ಲಾಸ್. ಹ ಹೇಳಕ ಹೋಗದ ಟೀಚಂಗ್ ಮಾಡ್ದು. ಬಂಬಸ ಜಾರ.
ಹಾ ಹಾ.
ಹ್ಮ್.
ಹಾ. ಹಗೆ ಪ್ರಾಕ್ಟೀಸ್ ಮಾಡ್ತಾರ ಡೈಲಿ.
ಅ ನ. ಡ್ಯೂಟಿಗೆ ಹಾಕ್ತಾರಲ್ಲ ನಮ್ಗೆ.
ದಟಿಗೆ ಆಪ್ತರನು. ಈಗ. ಕೆಮ್ ವೈಸ್ ಇರ್ತಾ ನಿಮ್ಗೆ ಏರ್ ವೈಸ್ ಎಕ್ಸಾಮ್ ಅಂತ.
ನಮ್ದು ಇಯರ್ ವೈಸ್ ಸೆಮ್ಮಿಲ್ಲ.
ಹ ಜನು. ಹಾ ಹಾ ನಿಮ್. ಕಡೆ ನೋಡುವಂತ ಒಳ್ಳೆ ಪ್ಲೇಸ್ ಗಳು ಯವುದಾವ ಒಳ್ಳೆ ಐತಿಹಾಸಿಕ ಪ್ಲೇಸ್ಗಳು
ಸ ಪ್ಲೇಸ್ ಅಂದ್ರೆ ಇದು ಬುದ್ಧ ವೀರ ಅಂತ ಒಂದಿದೆ
ಹ್ಮ್
ಹ್ಮ್ ಅಂದ ಇವರಲ್ಲ ಬಟ್ ಇವಾಗ ಮಳೆಗಾಲದಲ್ಲೂ ಒಂದು ಗುಡ್ಡ ಹೋಗಬೇಕೆ ಗುಡದ ಸ ನೀಟ್ಗಳು ಸ್ವಲ್ ಒಂಥರ ಜೋಗ ಜಲಪಾಸ ಬರ್ತಲ್ವಾ ಅರ ವಾಟರ್ಫಾಲ್ ವಾಟರ್ ಫಾ ಇ ತರ ವಾ ಹ ಮಲ್ಕ ವಾಟರ್ ಸುಲ್ತರ್ ಏನೋ ಒಂಥರ ಇದ ಇದು ಚಲೋ ಇದೆ ಪ್ಲೇಸ್ ನಾನು ಹ ಹ ನಾನು ಹೋಗಿಲ್ಲ ಬಟ್ ಇಲ್ಲೇನ್ ನಮಗೂ ಕಾಲೇಜಲ್ಲಿ ಟೈಮ್ ಆಗ ಮತ್ತೆ ಹೋಗಕ್ಕ ಆಗಲ್ಲ ಅದು ಹೋಗಲ್ಲ ಬುದ್ಧ ಬುದ್ಧವೀರ ಒಂದು ಉಯಿ ಬಂದ ಚಲೋ ಈ ಇಲ್ಲಿ
ಹ್ಮ್ ಹ್ಮ್ ನೀ ಹೊಲ್ದಲ್ಲಿ ಏನ್ ಬೆೀಳತೀರ
ಶೇಂಗಾ ಭತ್ತ ಭತ್ತನ ಹಾಕ್ತೀವಿ ಶೇಂಗಾನ ಹಾಕ್ತೀವಿ ಮತ್ತು ಹ ಹ ತ್ತೆ ಸಜ್ಜೆ
ಹಾ ಹಾ ನಿಮ್ ಕಡೆ ನೀ ಫೆಬ್ರವರಿ ಇಲ್ಲ ಅಂದಂಗ ಆಯ್ತ ಬತ್ತಾ
ಹಾ
ಇಲ್ಲ ಈಗ ಈ ಕ್ಯನಲ್ ಇರಿಗೇೇಶನ್ ವರ್ ತವಾ ಸ
ಕೆನಾಲ್ ನೀರು ಬರ್ತ್ತಲ್ಲ ಬೋರಲ್ ಇದು ಕೆನಾಲ್ ನೀರು ಇದೆ ನಮ್ ಕಡೆ ಬೋರಲ್ವನ ಇದೆ
ಹ್ಮ ಹಾ ಹೌದಾ ಹ್ಮ ಹ್ಮ್ ಹ್ಮ್ ಎಷ್ಟ ಎ ಸಕ್ರ ಇದೆ ನಿಮ್ಮದಲ್ಲ
ನಮ್ದು ಎಟ ತೇಕ್ರದೆ
ಎಂಟಾರತಿಕ ರ ಎತ್ತರಕ್ಕೆ ಎಷ್ಟು ಕ್ವಿಂಟಲ್ ಬೆಳತ ರಿ ಬತ್ತ
ಎಕ್ರ ಈಗ ಕ್ವಿಂಟಲ್ ಲೆಕ್ಕಾಯ ಎಲ್ಲ ನಮ್ದ ಇ ಗಾಡಿ ಗಿಡ ಅದೇ ಅಂದ್ರೆ ಒಂದ್ ಎಂಟು ಎಕ್ರಗ ನ ಗಾಡಿ ಒಂದು ಇಪ್ಪತ್ ಗಾಡಿ ಹೊಡಿತವಿ ರೀ ಇಪ್ಪತ್ ಗಾಡಿ ಅಂದು ಟ್ರಾಲಿ ಇದೆದಾ ಟ್ಯಾಕ್ಟ್ರ ಹ ಇಪ್ಪತ್ ಗಾಡಿ ಬರುತ್ತೆ ನೋಡುದು ಎಂಟ ಈಗಂದ್ರೆ ಅಂದ್ರೆ ಒಂದು ಐದನೂರ ಆರ್ನೂರು ಚೀಲ ಆಗುತ್ತೆ
ಹೌದಾನ ರೇಟ್ ಚೆನ್ನಾಗಿದೆ ಕೋಳಿದ
ಹಾ ಕೌಳಿಿದ ರೇಟ್ ಇದ್ದಂ ಇರುತ್ತೆ ಮತ್ತತ್ ಅದೇ ಹದ್ಿನೇಳಳ್ನೂರು ಎರಡ್ ಸಾವಿರ ಮತ್ತೆ ಡೌನ್ ಆಯ್ತಂದ್ರ ಡೌನ್ ಇರುತ್ತ ದು ಜಾಸ್ತಿ ಆಯ್ತ ಜಾಸ್ತಿ ಇರುತ್ತೆ ಸೀಸನ್ ಹೆಂಗಿರ್ತ ಮಳೆಗಾಲ ಮಳೆಗ ಮಳೆ ಮಳೆ ಬಂತಂದ್ರೆ ಐತು ಡೌನ್ ಪೇಮೆಂಟ್ ಎಲ್ಲ ಡೌನ್ ಆಗಬಿಡ್ತರಾ ರೈಟ್ ಅಲ್ಲ ಮತ್ತ ಮಳೆ ಏನಿಲ್ಲಿಸಲಿ ಬಂದು ರೇಟ್ ಚೆನ್ನ ಇರುತ್ತೆ
ಹ್ಮ ಹ್ಮ
ಹ್ಮ್
ಇಗ ವರ್ಷಕ್ಕೆ ಎರಡು ಎರಡು ಸೀಜನ್ ಬ ತ್ರ
ಹಾ ವರ್ಷಕ್ಕೆ ಆಡ್ಸದ
ಹ್ಮ್ ಹ್ಮ್ ಅಂದ್ರ ಇದು ಗೊ ಗೊಬ್ಬ್ರ ಬಾಳ ಇದ್ರ ಗೊಬ್ಬ್ರ ಹ ಸರ್ಕಾರಾರಿ ಗೊಬ್ಬ್ರ ಹಾಕ್ತರ ಏನ್ ಹಿಂಗ ರಸಗೊಬ್ಬರ ಹ್ಮ ಹ್ಮ
ಇವ ಅಂದ್ರೆ ಇವಾಗ ಒಂದು ಒಂದು ಒಂದ್ ವರ್ಷ ಹಾಕಿ
ಇಲ್ಲ ಈಗ ಇದ್ರ ಗೊಬ್ಬ್ರ ಹಾಕಿದ್ರ ಮ ಮಣ್ಣಿನ ಫಲಾವತ್ತತಿ ಹಾಳಾಗ್ತದ ಅಂತಾರಲ್ಲ
ಹ
ಇದ್ರಗೊಬ್ಬ್ರ ಹಾಕಿದ್ರ ಮಣ್ಣಿನ ಫಲಾವತ ಕಡಿಮೆ ಆತಂತರ ಕೆಮಿಕಲ್ ಇದ ಆತಲ್ಲ ಹ್ಮ್ ಹಲೋ ಹಲೋ. ಹಲೋ. ಹಲೋ. ರವೇಶ ನಿಮ್ ಹುಡುಗಿದ ಮಾಡ್ಿಸಿದ್ಯಾ. ಹೈ. ನ ಪ್ರಬಲಮ. ಹಲೋ. ಾನೆ ತಪ್ಪ ಅ ಪನ. ಹಲೋ. ನವೀನ್.
ಹಾ. ಹಾ ಕೆಲ್ಸ ಆಗತ್ತ ಪ್ರಭು.
ಮತ್ ಮಾತಾಡ್ತಾ ಇಲ್ಲಾ ಯಕೆ.
ಅದು ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತದು.
ಹಾ ಹಾ ನಟ್ವರ್ಕ್ ಇಶು ಕಡೆ ಬರ್ಪಾ.
ಹಾ ನೆಟ್ವರ್ಕ್ ಕಡೆ ಇದದೆಂತ. ಹಾ.
ಹೌದಾ.
ಲ್ಲ ಅದಕ್ಕೆ. ಅ ಅವಾಗ ಒಂಥರ ಅಷ್ಟ ಹಂಗೆ ಆಗ್ತಿರುತ್ತೆ ಅದು ಹಾ ಭಾರಿ ಆಗಿದ ರೀ. ಫುಲ್ಲ.
ಹೌದಾ.
ಹ್ಮ ನಮ್ ಕಡೆ ಗೊಬ್ಬರ ಅಂದು ಜಾಸ್ತಿ. ಅದೇ ಯೂಸ್ ಮಾಡ್ತಾರ ಮತ್ತ ಸರ್ಕಾರ ಗೊಬ್ಬರನ್ನ.
ಹ್ಮ್. ನಮ್ ಕಡೆ. ನಾವು ಒಣ ಬೇಸೆ ಅದಲ್ಲ ಅಷ್ಟು ಗಿರಿ ಗೊಬ್ಬರ ಹಾಕಲ್ಲಾವು ಒಂದಲ್ಲಿ ಹೊಲ್ದಂದ ಗೊಬರನ ಎತ್ತ ಎತ್ತಿನ ಗೊಬ್ಬರ ಹ. ಇಂತ ಪ್ರವೇಟ್ ಗೊಬರ ತರಲ್ಲ. ಡಿ ಎ ಪಿರದಂತು. ಹಿರೇ ಗೊಬ್ರ ಹ್ಮ್ ಯಾಕಂದ್ರೆ ನಾವು ಅಷ್ಟ. ಇಲ್ಲಲ್ಲ ಬರೀ ಇದೆ ಮಳೆ ಬಂದ್ರೆ ಬೆಳೆ ನಮ.
ಮಳೆ ಬಂದ್ರಷ್ಟೇ ಬೆಳೆ.
ಹ್ಮ್ ಈಗ ನೀನ್ ಹಾಸ್ಟೆಲ್ಲ್ಲ ಇದಿದೆ ಅಂತಲ್ಲ ಹಾಸ್ಟೆಲ್ ಸೌಲಭ್ಯಗಳು ಚೆನ್ನಾಗ್ ಕೊಡ್ತಾರೆ ಹಾಸ್ಟೆಲ್ ಗೋರ್ಮೆಂಟ್ ಹಾಸ್ಟೆಲ್.
ಹಾ ಚಲೋ ಕೊಡ್ತಿದಿದ್ದಾರೆ ಕಿ. ಇ ಹಾಸಿಗೆ ಬೆಡ್ಡು ಮ. ಮತ್ತೆ ಊಟ ಎಲ್ಲ ಚಲೋ ಇದೆ.
ಹೌದ
ಹ ಮುಂಜಲ್ಲಿ ಉಪ್ಪಿಟ್ಟು ಒಗರಣೆ ಚಿತ್ರಾನ್ನ ಅವಲ್ಲಕ್ಕಿ ಮತ್ತೆ ಇಡ್ಲಿ ಬುಧವಾರ ಇಡ್ಲಿ ಮತ್ತೆ ಒಂದ್ ಬುಧವಾರ ಇಡ್ಲಿ ಆದ್ರೆ ಒಂದ್ ಬುಧವಾರ ಇದು ಪೂರಿ ಕೊಡ್ತಾರೆ ಮತ್ತೆ ಸಂಡೆ ಸಂಡೆ ಪ್ರತಿ ಸಂಡೆ ಇದು ದೋಸೆ
ಬಶೆ ಪಿಕ್ಸನು ತತ್ತಿ ಸಾರಧವಾರ್ಧ ಎಷ್ಟು ಕೊಡ್ತಾರ ತತಿ
ರ ಸೋಮವಾರ ಬುಧವಾರ ಶನಿವಾರ
ಹಾ
ಹ್ಮ್ ಚಿಕನು ಚಿಕನು ಮತ್ತೆ ಒಂದು ತಿಂಗಳಕ್ಕ ಎರಡ್ ಸತಿ ಕೊಡ್ತಾರ್ರೀ ಹದ್ನೈದು ದಿವ್ಸಕ್ಕೊಮ್ಮೆ
ಹೌದಾನ ಹ್ಮ್ ಹ್ಮ್ ಇದು ಕೊಡಲ್ಲಾನು
ಏನ್ ಆ ಇಲ್ಲ ಫೇಮಸ್ ಇಲ್ಲ ಅಂತವು ನಿಮ್ ಕಡೆ ಕೊಡ್ಬೋದಲ್ಲ ಅಲ್ಲೇ ಬೆಂಗ್ಗಳೂರಲ್ಲಿ ಇರುತ್ತೆ ಬಟ್ ಆದ್ರೆ ಇಲ್ಲಿ ಯಾರ್ ತಿನಲ್ಲಲ್ಲ ಏನ್ ಮಾಡ್ತೀನ ಜಾಸ್ತಿ ಚಿಕನ್ನು ಬಿರಿಯಾನಿ ಅಂತೇ ತಿಂತಾರೆ
ಹ್ಮ್
ಹ್ಮ್ ಆ ಕಡೆ ಬೆಂಗ್ಗಳೂರಲ್ಲಿ ಕೊಡ್ತಾರಲ್ಲ
ಹೇ ರಾಗಿ ಮುದ್ದೆಲ್ಲ ಯಾವ್ ಊಟನೆ ಇಲ್ಲಮಾರಾಯ ಕಡೆ ಹ್ಮ್ ರಾಗಿ ಮುದ್ದೆನೆ ಮೇನ್ ನಂಬಲ್ಲಿ ರಾಗಿ ಮುದ್ದೆ ಸ್ ಸೌತೆಕಾಯಿ ಸಾಂಬಾರು ಬೆಂಡೆಕಾಯಿ ಸಾಂಬಾರು ಚೌಳಿಕಾಯಿ ಸಾಂಬಾರು ಮಾಡ್ತ ತರ ಈ ಕಡೆ ನಮ್ಮ್ ಸೈಡ್ ಬಾರಿ ಚೆನ್ನಾಗಿ ಟೇಸ್ಟ್ ಇರತ್ತದೆ ಈ ಕಡೆ
ಹೌದಲ್ಲ ನಮ್ ಕಡೆನೂ ಹಂಗೆ ಟೇಸ್ಟ್ ಇರುತ್ತೆ ನಮ್ ನಮ್ಮ ಹಾಸ್ಟೆಲ್ ಅಲ್ಲಿ ಬಾಳ ಜನ ಇರ್ತಾರೆ
ನಿಮ್ ಸೈಡ್ ಒನ್ ೇ ಅಲ್ಲಪ ಒಂದ ಸೈಡ್. ಬಂದಿದ್ನ ನಿಮ್ಮ್ ಯಾದಗಿರಿ ಕಡಕ್ ರೊಟ್ಟಿ ಕೊಟ್ಬಿಟ್ರ ಬಾಯ ಎಲ್ಲಾ ಇದಾಗಬಿಟ್ಟು ಕಡೆಟಿಗೆ ನಾನು ಇದ.
ನಿವುಮ್ಮತ್ತಲೆ ಎಲ್ಲ ಇದು ಸಾಫ್ಟ್ ಆಗಿರ್ತರ. ಅಲ್ಲ ಹಾಡ ಇರ್ತೀವ ಅಲ್ಲ.
ನಮ ಸೈಡ್ ಏನ್ ಮಾಡಿದ್ರು ಒ. ಬ ಬಂದಿದ್ದ ಹ. ್ಏೋ ಡೈಲಾಗ್ ಒಓಡ್ನಪ್ಪ ಒಂದು ನಾವ್ಂದ್ಬಿಟ್ಟೆ ಕಂಜ ಪಿಂಜ ರೊಟ್ಟ ತಿಂದ್ ಬೆಳ್ದ ಅಲ್ಪ ರಾಗಿ ಮುದ್ದೆ ತಿಿಂದ್ ಬೆಳ್ದ ಅಂತ ಅಂದ್ಬಿಟ್ಟೆ ನಾನು.
ಬಾರಿ ಮಾಡದ ಬಿಡಿ ನೀವು ಡೈಲಾಗ.
ಹ ಮತ್ತೆ ರಾಗಿ ಮಾಳಿ ಪ್ರೋಟೀನ್ ಇರ್ತ್ತ.
ಹಾ ಅದು ಇರುತ್ತೇರಿೀ ಆದ್ರ ಈ ಸೈಡ್ ಬಳಸಳರಿಿ ಇನ್ನಲ್ಲ ರೀ.
ಹ್ಮ್ ಈಗ ಈಗ ನರ್ಸಿಂಗ್ ಮಾಡ್ರಲ್ಲ ಪಫಸ್ಟ್ ಏಡ್ ಕೆಟ್ಟ. ಲ್ಲಿ ಫಸ್ಟ್ ಯಾವುದೇ ಒಂದು ಎಮರ್ಜೆನ್ಸಿ ಬಂತಪ್ಪ ಒಂದು ಆಕ್ಸಿಡೆಂಟ್ ಫಸ್ಟ್.
ಹಾ ಮಾಡ್ಲೇಬೇಕ್ರೀ ಏನ. ಥತ್ರೂಲಿ ಮಾಡಲೇಬೇಕೇ ನಿಮ್ಮ ಎಮರ್ಜೆನ್ಸಿ ಇರ್ತ ಅಲ್ವಾ.
ಹಾ ಹಾ.
ಹ್ಞೂ ಫಸ್ಟ್ ಎರಡು ಮಾಡ್ಲೇಬೇಕು ಏನ ಸ್ವಲ್ಪ ಅಂದರೆ ಒಂದು ಏನಾದರೂ ಗಾಯ ಆಗಲಿ ಏನಾದರೂ ಇದ್ರೆ. ದೊಡ್ಡ ದೊಡ್ಡ ಗಾಯ. ್ರ ಆಕ್ಸಿಡೆಂಟ್ ಆಗ್ರಿ ಆ ತರ ಅ್ರ ಸ್ವಲ್ಪ ಏನಾದ್ರರು ಇಲ್ಲಿ ಬೆಟ ಇದು ಬೆ. ಟಾಲನ್ ಟಾಲಿಟಾಲ ಏನಾದರುಚ್ಚಿ ಸ್ವಪ ಅದು ಬ್ಲಡ್. ನಿಂತ. ಸ್ಟಾಪ್ ಮಾಡೋವರಿಗೂ ಸ್ಟಾಪ್ ಮಾಡ ಕೆಸ ಮುಂದೆ ಹಸ್ಪಿಟ್ಲ್ ಕಳಸ್ಬೇಕ್ರೀ ಸರಿ ಸರಿ. ಆಗ ಜಣಾಗ ತಾರ.